ಏನ್ ಮಾಡ್ತಿದಿಯಾ ಶ್ರಾವ್ಯ
ಟಿವಿ ನೋಡ್ತಾ ಇದ್ದೀನಿಗ ನೀನು
ನಾನು ಇದ್ದೀನಿ ಟಿ ವಿ ನೋಡ್ತಾ ಇದ್ದೆ ತಿಂದ
ಹ್ಮ್ ಹ್ಮ್ ತಿಂದೆ ನೀನು ಏನ್ ತಿಂದೆ ಹಲೋ ಇಲ್ಲ ಹಲೋ
ನನು ಹಲೋ
ಬಿಸಿ ವಾಯ್ಸ್ ಬ್ರೇಕ್ ಆಗ್ತೈತೆ
ಮುದ್ದೆ ಚಿಕನ್ನು ರೈಸು
ಹ್ಮ್
ನೀ ಏನು ತಿಂದೆ
ನಾನು ಅನ್ನ ಚಿಕನ್ ಸಾರು ಬಿರಿಯಾನಿ
ಹೌದಾ ಪಪ್ಪ ಮಮ್ಮಿ ಸಗರ್ ಎಲ್ಲಾದ್ರು
ಅವ್ನ್ ಎಲ್ಗೋ ಹೋಗಿದ್ದಾನೆ ಪಪ್ಪ ಅಮ್ಮ ಕೋಲಾರ್ ಹೊಗೆದರೆ
ಹೌದಾ ಏನಕ್ಕೆ ಇವ ಕೋಳಾರ್ಗೆ
ಏನೋ ರೇಷನ್ ಇಸ್ಕ್ ಬರ್ಬೇಕಾಗಿತ್ತುಂತೆ ಬಟ್ಟೆ ಎಲ್ಲ ಬೇಕಾಗಿತ್ತಂತೆ ಹೊಸ ಅದು ಅದಕ್ಕೆ ಹೋಗಿದ್ದಾರೆ. ಇಲ್ಲ ಆ
ನೀನ್ ಹೋಗಿಲ್ವಾ
ನಾನು ಹೋಗಿಲ್ಲ
ಅೊ ಗ್
ಕೋಲೋ ಇಲ್ಲಮ್ಮ ಇವತ್ ಸಂಡೆ ಅಲ್ಲ.
ಹ್ಮ ಹ
ಹಸಗ್ಲತ್ರ ತಪ್ಪೆ ಐತಕ್ಕಲ್ಲ. ಹುಷಾರ್ ಇದ್ದಿಲ್ಲ ನಂಗೆ ಸ್ವಲ್ಪ ಅದಕ್ಕೆ ಇದ್ದೋಗಿದ್ದೀನಿ. ಇವಾಗ ತಾನೇ ಹಾಸ್ಪೆಟ್ಲಿಂದ ಬಂದೆ ಹಂಗೆ ಅಮ್ಮವ್ರು ಹೋದ್ರು. ಸ್ಕೂ ಸ್ಕೂಲ್ ಇವತ್ತು ಸಂಡೆ ಅಲ್ವೇ. ಹಲೋ ಇವತ್ ಸ್ಕೂಲ್ ಎಂಕೈತೆ ಸಂಡೇ ಅಲ್ವಾ. ಬರ್ತೀನಿ ಯಾವಾಗ ಒಂದವಾಗ ನೀನು. ಹಲೋ ನೀನ್ ಏನ್ ಮಾಡ್ತಾ ಇದೀಯಾ.
ಹ
ಅಮ್ಮಮ್ಮ ಅಣ್ಣ. ಸಿಂಧು ಅಕ್ಕ ನೀನು ಎಲ್ಲಾ ಏನ್ ಮಾಡ್ತಾ ಇದ್ದೀರಾ.
ಹ್ಮ್ ಅವ ಆರು ಗಂಡರ್ ಮನೆ ಐ ಅಲ್ಲ ಎಣಕ್ಕ
ಆ
ಮನೆ ಬಂದಿದ್ಲು ಮತ್ತೆ ಟೋದ್ಲಮ್ಮ.
ಉಟ್ಟೋದ್ಲಾ ಬಾಬಯಿ,
ಹ್ಮ್- ಬಾ ಬಯಿ ಓತದ್ನು
ಇರೋ ಇರ್ಲಿಲ್ವಾ.
ಇಲ್ಲ ಏನೋ ಅವ್ರಪ್ಪ ಅವರು ಕರೆದ್ರು ಅದಕ್ ಕೊಟ್ಟೋದ್ರು.
ಹ್ಮ್
ಹ್ಮ್
ಯಾವಾಗ ಬರ್ತೀರಾ ನೀವು ಇಲ್ಲಿಗೆ.
ಯಾವಾಗಾದ್ರೂ ಒಂದು ಟೂ ಡೇಸ್ ತ್ರೀ ಡೇಸ್ ಹಾಲಿಡೇ ಇದ್ದಾಗ ಬರ್ತಿರ್.
ಹ್ಮ್- ನೆಕ್ಸ್ಟ್ ಸಂಡೆ ನಾವು ಬರ್ತೀರಿ. ಯಾವ ಗಾದರು ಹೌದು ಇನ್ನ, ಇವಾಗಪ್ಪ ಟ್ವೆಂಟಿ ಫಿಫ್ತ್ ಏನು ಇದು ಬಾಯ್ಕೊಂಡಾಗ ಹೋಗಬೇಕು. ಕಲ
ಹೌದಾ ಯಾರ್ಯಾರು ಬರ್ತಾರೆ ಬರ್ತೀರಿ ಅಲ್ಲ ಯ ಅಂದ್ರೆ ನಮ್ಮ ಹತ್ರನ ಫ್ಯಾಮಿಲಿ ಎಲ್ಲಾರನು
ಫ್ಯಾಮಿಲಿ ಎಲ್ಲಾರೂ ಅಲ್ಲ ನೀವ ಕೂಡ ಬರ್ತೀನ ಅಂದ್ರಲ.
ಹ್ಮ ಬರ್ತನೀ. ಎಷ್ಟೊತ್ತಗ ಬರೋದು ಎಲ್ಲಿಗೆ
ಎಲ್ಲ ನೀವಲ್ಲಿಗೆ ಬರ್ತೀರಂತ
ಹೌದಾ.
ಹ್ಮ. ಎಲ್ಲಾರು ಅಂದ್ರೆ ಶಿಲ್ಪಾಕ್ಕನು ಶಿಲ್ಪಾ ಅಕ್ಕ ಅವರು ಆ ಕಡೆಯಿಂದಾನೇ ಬಸ್ಸ ಹೋಗೋದು. ಅಂದ್ರ ಸೇಡಯಲ್ಲ ನ ಅಮ್ಮಮ್ಮ ಚರಪ್ಪ ಅವ್ರ ಊರ ಅತ್ರ ಇಕ್ಕೋದು.
ಹ್ಮ.
ಸುಜಯನ್ನವರೆಲ್ಲಾ ದೊಡ್ಬಪುರಾಗ ಐತಾರ ಇಲ್ಕೆ ಬರ್ತಾರಾ.
ಇಲ್ಲ ಅಲ್ಲ ದೊಡಪೂರಕ ಬರುತ್ತೆ ಅಲ್ಲಿಂದ ಹಂಗೆ ಬರ್ತಾರೆ.
ಹೌದಾ.
ಹ್ಮ.
ಹ್ಮ ಸಾನ್ವಿ.
ಸಾನ್ವಿನು ಮೊನ್ನೆ ಬೆಂಗ್ಳೂರ್ಗ ಹೋಗಿದ್ಲು ಯಾಡ ಮೂರ್ ದಿಸ ಇದ್ದೀಬಿಟ್ಟ ಬಂದ್ಬಿಟ್ಟ
ಇಲ್ಗ ಬಂದಿಲ್ವಾ.
ಇಲ್ಲ ಅದೇ ಬಂದಿದ್ಲು. ಇಲ್ಲ ಮನ್ನಯವಾಗೋ ಬಂದಿದ್ದಿದ್ದು. ಹೌದ ಆರಾಮ. ಇಲ್ಲ ಅವಳ್ಗರಮ್ಮಮ್ಮನೂ ಇರ್ಬೇಕು ನಮ್ಮಮ್ಮನೂ ಇರ್ಬೇಕು. ಇದ್
ಹಾ ಅಮ್ಮಮ್ಮನು ಇಲ್ಲಿಗೆ ಕರ್ಕೊಂಡ ಬಂದಕ್ಬೇಕು.
ಮತ್ತ ಚೋಡಪ್ಪ ಒಬ್ಬನೇ ಹೆಂಗ ಊಟ ಮಾಡೋದು.
ಚೊಡಪ್ಪ ಇಲ್ ಕರ್ಕೊಬಂದ ಬಿಡೋದು.
ಚೋಡಪ್ಪ ಅಲ್ಲಿ ತೋಟ ಐತೆ ಬೆಂಡೆಕಾಯಿ ಗಿಡಾಗಳ ಐತೆ. ಇನ್ನು ಜಾಸ್ತಿ. ಶೀಮುಳ್ಳು ಅವೆಲ್ಲಾ ಇದಾವಲ್ಲಾ ನೋಡ್ಕೋಬೇಕಲ್ಲ. ಮೋಟರ್ ಎಲ್ಲ ಆಗ್ಬೇಕಲ್ಲ ನೀನ್ ಅಕ್ತಿಯ ಅ ನಿನ್ ಅಕೆ ನಮ್ಮ ಕಾಲೇಜ್ ಇಲ್ಲ ಇ ತಿಂಗಳ ರಜಾ ನನ್ಗ ಏನಂತೆ
ಅಮ್ಮ ಇನ್ನ ಕಂಪ್ಯೂಟರ್ ಕ್ಲಾಸ್ಗ ಹೋಗ್ಬೇಕ. ಓ ಇನ್ನ ಎಷ್ಟತ ಐತೆ ಗೊತ್ತಾ ಈ ಮಂತಲ್ಲ ಎಲ್ಲಾ ಮಾಡಕ್ಬೇಕು. ನೆಕ್ಸ್ಟ್ ಮಂತ್ ಕಾಲೇಜ್ ಓಪನ್ ಆಗುತ್ತೆ.
ಸಾಕ ಸಾಕ ನಿಲ್ಸ.
ನೀನ್ ಹೆಂಗೋ ಊರ್ ಅರ್ದಿಲ್ಲಲ್ಲಾ ನಾನ್ ಬಂದಲಾ ಅದಕ್ಕೆ ನಾ ಕಂಪ್ಯೂಟರ್ ಕ್ ಹೋಗ್ತಾರ ಯವಾಗ
ನನ್ನ ಕಾರನ್ನ ನಿಂಗೆ ಗೊತ್ತಿಲ್ಲ ಗೂಬೆ.
ಹೌದಾ ನೀನೇ ಗೂಬೆ.
ಹ್ಮ ಹ್ಮ ನಾನಲ್ಲ ಇನ್ನೇನು.
ನೀನು ಯಾವತ್ ಯಾವತ್ತಾದ್ರೂ ಸಂಜೆ ನೀನು ಬಾ.
ಹ್ಮ್ ನಾನ್ ಬರೋದು ಬರೋದಂಗ್ ಮಧ್ಯಾಹ್ನ ಆಗೋಗುತ್ತೆ. ಅಲ್ಲಿಂದ ಬರಷ್ಟತ್ಗೆ ಒಂದ್ ನಿಮಿಷ ಒನ್ ಅವರ್ ಕೂಡ ಇದ್ದೀರ ಬಂದ್ರೆ ಕೂಡ ರಾತ್ರ್ ತ್ರಿ ಹನ್ನೆರಡು ಗಂಟೆ ಹಾಗೊಗುತ್ತೆ.
ಹೌದಾ ಹಂಗೆ ಮಾ ಬರಿ ಇಂಗ್ ಸ್ಕೂಲ್ ಬಾ
ಹ್ಮ್ ಪಾಪ ನೋಡು ನೀನೇನ್ ಬಸ್ ಹಾಕ್ಸಿದಿಲ್ಲ ನಮ್ಮೂರಕ್ಕ.
ಏನಕ್ಕ
ಹ ಹೂನಮ್ಮ ನೀನು ಗೌರ್ಮೆಂಟ್ ಅಫೀಶಿಯಲ್ಲು. ಹಾಕ್ಸ್ತಿಯಾ ಬುಡು
ಹಾಕ್ತೀನಿ ಬಾ
ಆಡಿಷನ್ಸ್ಗೆ ಹೋಗಲ್ಲ ನೀನು.
ಹ್ಮ್ ಹ್ಮ್ ಇಲ್ಲ ಎಲ್ಲಾ ಕ್ಲಾಸ್ಸ್ ಎಲ್ಲಾ ನಡೀತಾಯ್ತಾ. ಸ್ಕೂಲ್ ಎಷ್ಟೊತ್ತಿಂದ ಎಷ್ಟೊತ್ತಿಗೆ.
ಬೆಳಗ್ಗೆ ಎಂಟುವರೆಗೆ ಇಲ್ ಬಸ್ ವ್ಯಾನ್ ಸ್ಕೂಲ್ ವ್ಯಾನ್ ಬರ್ತೈತೆ. ಹೋಗು ಅಲ್ಲಿಗೆ ಹೊಗಷ್ಟರಲ್ಲಿಗೆ ಟೆನ್ ಓ ಕ್ಲಾಕ್ ಹೋಗುತ್ತೆ ಅಷ್ಟೊತ್ತ್ ಜರ್ನಿ ಮಾಡ್ಕ್ ಕೊಂಡು ಒಂದಾ ಮೂವತ್ತು ನಿಮಿಷ ಪ್ರೇಯರ್ ಮಾಡ್ಕೊಂಡು ಬಿಸಿಲಲ್ಲಿ ಕ್ಲಾಸ್ ಹೋಗಿ ಅಲ್ಲಿ ಪ್ರೇಯರ್ ಮಾಡಿ
ಏನ್ ಮೂವತ್ತು ನಿಮಿಷ ಇಲ್ಲಿ ಮಾಡಿ ಮತ್ತೆ ಅಲ್ಲೂ ಮಾಡ್ಬೇಕಾ.
ಅದು ದು ಸ್ಕೂಲ್ದು ಅದು ಕ್ಲಾಸ್ ದು
ಓ ಎಲ್ಲಾ ಒಂದೇ ತಾನೆ.
ಅಯ್ಯೋ ಸುಮ್ಮನೆ ನಾವ್ ಮಾಡ್ಬೇಕು ಅಂತೇಳ್ಬಿಟ್ಟು ಮಾಡ್ಬೇಕು ಡಿಸಿಪ್ಲನ್ ಇಸ್ ಇಂಪಾರ್ಟೆಂಟ್ ಬಿಗಳು
ಹೌದಾ
ಇಲ್ಲ ನೋಡು ನಿಂತ ಇದ್ದಾದ್ರೆ ಅಷ್ಟೇ ಅಲ್ಲ
ಏನ್ ಅಲ್ಲೇ ಒಂದು ಫಿಫ್ಟಿ ಮಿನಿಟ್ಸ್ ಆಗೋಗುತ್ತೆ ಅಲ್ಲೇ ಒಂದು ಕ್ಲಾಸ್ ಎಲ್ಲಾ ಮುಗ್ದ ಹೋಗುತ್ತೆ. ಮತ್ತದ ಇನ್ನೇ ಏನ್ ನಡಿತದ ನಿಮಗಾ
ಅದು ನಿನಗ್ ಗೊತ್ತಿಲ್ವ ಅದ್ ನನಗ್ ಗೊತ್ತು ಮಾಡಿಂಗ್ ಆಗುತ್ತೊ ಅಂತ
ಓಹೋ ಸರೇನಮ್ಮ
ಸರೇನಮ್ಮ ಹಾ
ನಿಮ್ ಫ್ರೆಂಡ್ಸ್ ಯಾರಾದ್ರೂ ಊರ್ಗ್ ಬಂದಿದ್ರಾ.
ಯಾರು ಇಲ್ಲ ಇನ್ನು ಅವರಗೂ ಬೇಕಲ್ಲ. ಹ್ಮ್ ಯಾವಾಗ ಅಂದ್ರೆ ನಮ್ ಗೃಹಪ್ರವೇಶ ಅಷ್ಟೇ
ಹೌದಾ ಮನೆಯ ಎಲ್ಲಾ ರೆಡಿ ಮಾಡಕ್ ಅವರ
ಇನ್ನೂ ಇಲ್ಲ ಪೇಂಟು ಪ್ಲಮ್ಮೂ ಪ್ಲಮ್ಮಿಂಗು ಅವೆಲ್ಲ ಮಾಡಿಸ್ಬೇಕಮ್ಮ.
ಹ್ಮ್ ಹ್ಮ್ ಆದ್ರೆ ನಾನು ಒಂದೇ ಸತಿ ಗೃಹಪ್ರವೇಶಕ್ಕೆ ಬರ್ತಿನಿ ನಿಮ್ಮೂರಿಗೆ.
ನೀನ್ ಸಾಯಿಸಿಬಿಡ್ತೀನಿ ಅಷ್ಟೇ ಒಂದೇ ಸತಿ
ಹ್ಮ್ ಅ
ಹ ಸರಿ ಸುಮ್ನೆ ಹೇಳಳ್ಬಿಡು
ಹ್ಮ್ ಸಾರೆ.
ಸಾರೆ.
ಹ್ಮ್. ಟೀಚರ್ ಸು ಟೀಚರ್ಸ್ ಎಲ್ಲಾ ಕರೆಕ್ಟ್ ಆಗಿ ಲೈಸನ್ಸ್ ಮಾಡ್ತಾರಾ
ಇನ್ನೇನ್ ನಿನ್ನ ತರಾ ಇರ್ತಾರೇನ.
ಓಹ ನನ್ಗಿಂತ ಬೆಸ್ಟ್ ಯಾರ ಇರತಾರರ್
ನೀನೊಂದ ದೊಡ್ಡ ಟೀಚರ್ ನೀಗನ ಒಂದ್ ಬೆಸ್ಟ್ ಟೀಚರ್ ಬೇಕನ.
ಏ ಇವಾಗ ಹೆಂಗು ಡಿಗ್ರಿಗ್ ಹೋಗ್ತಾ ಇದೀನಿ ಹಂಗೆ ನಿನ್ ಕ್ಲಾಸ್ಕ್ ಬರ್ಬೋದು ಲೆಸನ್ ಮಾಡೋಕ್ಕೆ.
ಹ ಊ ದಏನ ಅಂದ್ರರು ಬಂದ್ ಬೀಡುಷಿ ಚಿಂತಾ ಮಣಿಯಿಂದ. ತಿನಸ್ಪುಕ
ಏನು ಬಂದು ಎ ಬಿ ಸಿ ಡಿ ಗ್ಗಳು ಹೇಳ್ಕೊಡ್ಬೇಕು ಒನ್ ಟು ತ್ರ್ರೀಗಳ ಹೇಳ್ಕೊಡ್ಬೇಕು ಅಷ್ಟೇ.
ಒಂದ್ ಹೇಳ್ ಕೊಟ್ಟಾಕಮ್ಮ ಫಸ್ಟ್ ನೋಡಣ ನಮ್ ಕ್ ನಮ್ ಸ್ಕೂಲ್ ನ ಮೈಂಟೇನ್ ಮಾಡು. ಎಷ್ಟು ಜನಾ ಇದ್ದಾರೋ.
ಕಾಲೇಜ್ ಕೋಳ ಎತ್ಕೊಂಡ್ ಅತ್ ಕಡೆ ಇತ್ ಕಡೆ ತಿರುಗ್ರಾದ್ರೆ ಆಗೋಯ್ತು.
ನಿನ್ ಕ ಆಗ ಆಗತ್ತೆ ಬುಡು ಬಂದಕ್ಂಗಾದ್ರಿ ಹಂಗ ಯಾಕ.
ಹ್ಮ್ ಎಷ್ಟಾ ಏ ಫಾರ್ ಆಪಲ್ ಬಿ ಫಾರ್ ಬಾಲ್ ಅಷ್ಟೇ ತಾನೇ ಹೇಳ್ಕೊಡೋದು
ಹ್ಮ ಸಿ ಫಾರ್ ಕ್ಯಾಟು ಡಿ ಫಾರ್ ಡಾಗ್ ಆಗ ಅವೇನಿಲ್ಲಾ
ಏನಿಲ್ಲ
ಹ್ಮ ಸರಿ ಅಮ್ಮ ಅಷ್ಟು ಮಾತ್ರ ನೀನು ಕಲ್ತ್ಕೊಂಡಿದ್ದೆ ಅಂತ ಗೊತ್ತಾಯ್ತು ಅದೇ ಅಷ್ಟೇ ಅಷ್ಟೇ ಇನ್ನೇನು ಬರಲ್ಲ
ಹ್ಮ್ ಅತ್ತೆ
ಇನ್ನು ನೀವ ಏನ ತೋಟಾ ಹಾಕಿಲ್ಲ ಹಲೋ.
ಹಾಕಿದ್ರಿ ಗದ್ದ.
ಗಡ್ಡೆ ಕೋಸ ಅಂದ್ರ ಹ್ಮ್ ಬಾಯ್. ಹ್ಮ